ಹಲೋ
ಹಾ ಹೇಳ ಅಲೋ ಲ್ಲ ಕೇಳಸ್ತಯ್ತಾ ಹ ಕೇಳಿಸತಾಯ್ತ ಅ ಕಡೆ ಕಾಫಿ ಟೀ ಆಯ್ತಾ
ಕುಡಿಯ ಲಖ
ಕುಡಿಯಲ್ವಾ ಮತ್ ಅಲ್ಲಿ ಅಲ್ಲೇನ್ ಮಾಡ್ತೀಯ ಆಫೀಸ್ ಸಲ್ಮಂತೆ
ಅಲ್ಲ ಕುಡಿಯಲ್ಲ
ಅಲ್ಲಿ ಏನುೋರ್ಕೊ
ತಿರುತಂಬರ್ಕ್ಕೆ
ಅಲೂ ಸಿಸ್ಟಮರ್
ಹ ಅಲೂ ನ್ ಕೊಡ್ತಾರ ಮಾಡ್ಕೊಡ್ತಾರ ಒಂಗ ಆಂಟಿ ಅವ್ರ
ಹಾ
ಹ್ಮ ಕುಡಿಯಲ್ಲ
ಚೆನ್ನಾಗಿದ್ದೀರ ಅಲ್ಲಿ ವರ್ಕ್ ಮಾಡೋರು
ನಾವು ಫಿಫ್ಟೀನ್ ಮೆಂಬರ್ಸ್ ಇದವಿ ಹಲೋ
ಹಲೋ
ಹಾ ಎಡಿಯಕ್ಕಾ
ಏನ್ ವರ್ಕು ಅಲ್ಲಿರೋದು
ಅಲ್ಲ ಇನ್ಶೂರೆನ್ಸ್ ಡಿಲೇ ಇರುತ್ತೆ ನೋಡಿ
ಹೋ ಹತ್ತರ್ದ ಹ ಹ ಸರಿ ಮೊದ್ಲಿ ಯಾವ್ದೋ ಹಾಸ್ಪಟಲ್ ಹೋಗ್ತಿದೆ ಎಂತೆಲ್ಲ
ಹ ಹಾಸ್ಪಿಟ್ಲ್ ಹೋಗ್ತಿದೆ ಅಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ನೈಟ್ ಶಿಫ್ಟ್ ಮಾಡಬೊಡ್ತಿದ್ರು ನನ್ ಜೊತೆಗ ಒಬ್ರಿದ್ರೆ ಪರವಾಗಿಲ್ಲ ಅಲ್ವಾ ನಾನು ಒನ್ ವೀಕ್ ಫುಲ್ಲು ಮಾಡ್ದ
ಹಾ
ನನ್ನ ಸರಿ ಅಂತ ಅನ್ಬಿಟ್ಟು ನಾನ್ ನನ್ ಫ್ರೆಂಡ್ ಕರ್ಕೊಂಡ ಹೋಗಿದ್ದೆ ಇಬ್ರನ್ ಜೊತೆಗ ಹಕ್ತಾರೇನೋ ಅಂತ ಹ್ಮ್ ಹ್ಮ್ ಆಮೇಲ್ ನೋಡಿದ್ರೆ ಏನಂತ ಅಂದ್ರು ಇಲ್ಲಾ ಒಬ್ಬ್ರೊಬ್ರು ಒಂದೊ ಶಿಫ್ಟ್ ಹಾಕ್ತಿನಿ ಅನ್ಬಿಟ್ರರು ಅವನ
ಹ್ಮ
ಪಾಪ ಒಂದು ವಾರ ಅವರು ಅಲ್ಲಿಂದ ಬರ್ತಾ ಇರ್ಲಿ ಎಲ್ಲಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇಲವಳು
ಓಕೆ
ಇಷ್ಟ್ ದೂರ ಆಗಲ್ಲ ಕಣೋ ಅಂದ್ಬಿಟ್ಟ ಬಿಟ್ಬಿಟ್ಲೋಡು
ಹಾ ಬಿಡು ಇದೇ ಮಾಡವೆ ಸರಿ
ಹ್ಮ್
ಹ್ಮ್ ನಾವು ನಮ್ಗೂ ಸಿಗುತ್ತೆ ಏನ್ ಗೊತ್ತಾ ಮನೇಲಿ ಬಿಡಲ್ಲ
ಹ್ಮ್
ಇದನ್ನೇ ಓದ್ತಿದಯತಲ ಹೆಂಗಾರು ಮಾಡ್ಕೊ ಹೋಗೋ ಸುಮ್ಮ್ನೆ ಎಲ್ಲೋ ಕಷ್ಟ
ನಾ್ ಹೋಗ್ತೀನಿ ಅಂತ ಅನ್ನೋರ್ಗೆ ಎ
ಹಾ
ತಂದ್ರೆ ಹೋದ ಇಂಟರೆಸ್ಟ್ ಹೋಗ್ಬಿಡುತ್ತೆ ಅವ್ರಿಗೆ
ಹೌದ ಏನ್ ಗತ್ತ ಈಗ ನಂತ ಹೋದೊಳಗೆ ಒನ್ ವೀಕ್ ಬಿಟ್ಟು ಬಿಟ್ರೆ ನೆಕ್ಸ್ಟ್ ಅದ ಕೂತ್ಕೋಬೇಕುಂದ್ರೆ ಆಗ ಅಲದು
ಅದ್ ನಿಜಾನೇ ನಾ ನಾನ್ ಹಂಗೆ ಹೇಳ್ತೀನಿ ನಮ್ಮ ಅಕ್ಕಂಗೆ ನೀನ್ ತಾ ಇದ ಮಾಡ ಕೊ ಅಂತ ಹೋದ್ರೆ ಅ ಇಷ್ಟಪಡತ್ತೆ
ನೌದು ನಾನು ಅದ್ ನಮ್ಮ ಮನೇಲ್ಲ ಅದಕ್ಕೆ ಅದ್ನೇ ಹೇಳ್ತಾರೆ ಬೇಡ ಸುಮ್ನೆ ಹೆಂಗೋ ಕಷ್ಟ ಪಡ್ಕೊಂಡ ಇತ್ತಲ್ಲ ಮಾಡ್ಕೊ ಸೋಮನಾಥ ಲ್ಲ ಹೋಗ್ಬೇಡ ಎಷ್ಟು ಸಿಗುತ್ತೆ ಮತ್ತೆ ನಿನ್್ಗೆ ಹಂಗಂತಾರ ಅವರು ಊರಲ್ಲ
ಹ್ಮ್ ಯಾರು ಗೊತ್ತಿಲ್ವಾ ಹುಡ್ಗಿರು
ಈ ಇಲ್ಲಾಖನ ಯಾರೋ ಗೊತ್ತಿಲ್ಲ
ಹಾ
ಒಂದ್ರೆ ಚಿಕ್ಕೋ ಚಿಕ್ಕಳದಾಗ ಗೊತ್ತಿತ್ತು ಈಗ ಇದಂದಲ್ಲ ಸಪ್ರೇಟ್ ಆದ ಲಾ ಹಓ ನನ್ ಯ ನಾನ್ ಬೆಟ್ಟಕ್ ಹೋಗ್ತಿದ್ದ ನೋಡೋ ಹಾ ಬೆಟ್ಟಕ್ ಹೋಗ್ಬೇಕ್ರೆ ಬೆಟ್ಟಕ್ ಹೋಗ್ಬೇಕ್ರೆ ನ ಜೊತೆ ಇದ್ದವರೆಲ್ಲಾ ಬರ್ತಿದ್ರು ಅವಾಗ ಗೊತ್ತಿತ್ತು ಈಗೆಲ್ಲಾ ದೊಡ್ಡವರಾದ ಬಲ ಹ ಅನು ಬಂದ್ ಬಿಟ್ರೆ ಈ ಊರಲ್ಲಿ ಈಗ ಭೂಮಿಿಗೆ ಈಗ ರೀಸೆಂಟ್ಟಗಿ ಗೊತ್ತಾಗಿದ್ದೆ ನಂಗೆ ಇನ್ಟಿಟ್ಯೂಷನ್ ಬಂದ್ಮೇಲೆ
ಹ್ಮ್ ಹ್ಮ್
ಅಲಿಗಡ್
ನಮಗೂ ಗೊತ್ತಿರ್ಲಿಲ್ಲ ಸಿಮನ್ ಮಾಸ್ರ್ ಗೊತ್ತಾ ಊರ್ ಹೇಳಿದ್ದು ನಮ್ದಗೆ ಕೇ ತರ ಅಂತ
ನಮ್ ನಮ್ ಚಿಕ್ಕಪ್ಪಳ್ಳ ಅವರು ನಮ್ ರಿಲೇೇಶನ್ ಇಲ್ ಒಬ್ಬಳಿದ್ದಾಳೆ ಇಬ್್ರಿದ್ರು ಇವಳು ಮತ್ತೆ ಕಾವ್ಯ ಇನ್ನೇನ್ ಅವಳು ಅವ್ಳ ಬಿಟ್ಬಿಟ್ಲು ಇನ್ನೇನ್ ಅವಳ್ಗೂ ಮದ್ವೆ ನೆಕ್ಸ್ಟ್ ಮಂತು
ಹ್ಮ್
ಅವಳ ಆಗಲ್ಲ ಆಗಲ್ಲ ಊಟಿಗೆ ಅವಳೇ ಆಗ್ತಾಳ
ಹ ಅಂಗೆ
ೀಳು ಇನ್ ಬಿಟ್ರ ಇನ್ನೊಬ್ ನಮ್ದ ದೊಡ ಕುಮ್ಮಂಗ ಬತ್ತಿದಪ್ಪ ಅವನು ಅವರಷ್ಟ ಇವಡ್ ಗೊತ್ತಿರ್ಬೇಕಲ್ಲ ನೇತ್ರ
ತ್ರ
ಕುರ್ಬುಂದ ಅಡ್ಡಾಳಾ
ಕೊಡ್ತನ ನನಗೆ
ಹೌದಾ ಭೂಮಿ ಗೊತ್ತೋಟ್ನಲ್ಲಿ ಅವಳು ಅಲ್ಲೇ ವರ್ಕ್ ಮಾಡ್ತಾ ಇಲ್ವ ರ ಸಬ್ಸ ಇಷ್ಟ ಆಾಗಿ
ಹ್ಮ್
ಈಗ ರೀಸೆಂಟ್ ಆಗ ಅಳಗ ಮದ್ವೆ ಆಯ್ತು ಒನ್ ಇಯರ್ ಆಯ್ತು
ಹೌ
ಇದ ದಡ್ಡವ್ರನೆ ನಾನ್ ಯಾರ್ನುೂ ಮಾತಾಡ್ಸಲ್ಲಾಕೋಣ ಹ
ಅಯ್ಯೋ ಎಲ್ಲಾರೂ ಏನ್ ಗೊತ್ತ ಎಲ್ಲಾರು ಏನ್ ಗೊತ್ತ ಎಲ್ ಅ್ರಗೂ ಇ ಗೊತ್ತಾಗ್ಬಿತ ಸುಂಬನೆ ಇದು ತಲೆನೋವು
ಹೌದು
ಹ್ಮ್ ಊರಲ್ಲಿ ಆಮೇಲೆ ಇಂಥವರ್ ಗೊತ್ತಿಲ್ಲ ಅಂತ ಅನ್ನಂಗಿಲ್ವಾ ಕೆಣಕಿ ಕೆಣಕಿ ಕೆ್ಕಿ ಏನ್ ನ ಆದ್ರೂ ಒನ್ ಮಾತಾಡ್ತಾರ ಅವ್ರು
ಹೌದು
ಹ್ಮ
ಸುಮ್ಮ್ನೆ ವರ್ಷ ವಾಸನೇ ಬೇರ ನಮ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಯಾರು ಅರಿನೇ
ಹ ಅವದ ನೀಚಾನೆ ಹ್ಮ
ಅದಕ್ಕೆ ನಾವು ಏನ ಹಬ್ಬದಲ್ ಮಾತ್ರ ಹಬ್ಬದ ಟೈಮಲ್ಲಿ ಇದ್ ಮಾಡಿದ್ರೆ ಅಷ್ಟ
ಹ್ಮ್ ನೀವ ಬಂಡ್ರಲಿಕ್ ಹೋಗ್ತೀರಾಕ್ಕ
ತಿಿವಿಕೋಣ ಮನೆ ದೇವ್ರಲ್ಲ ಅದು
ಹ್ಮ್ ಹ್ಮ್ ಈ ಸತಿ ಎಲ್ಲ ಒಟ್ಟಿಗೆ ಹೋಗೋಣ ಬೀಡಿ
ಹಓ ಹೋಗೋಣ ಬಂದ ಬಂದಾಗ ಹೋಗೋಣ
ಹ್ಮ ಯಾವ ನಾವ್ ಏನ್ ಗೊತ್ತಾ ಬೋಸತಿ ಏನಾಗಬಿಟ್ಟಿತ್ತು ಅಂದ್ರೆ ಎಲ್ಲಾ ಹೋಗೋಣ ಅಂತ ಮ ಬಂಡಾಳಿಗೆ ಹೋಗ್ಬೇಕು ಅನ್ಕೊಂಡಿದ್ವಾ ನಂಗೆ ವಸ್ನತ್ ಅ್ಬಿಟ್ಟು ಕಾಲೆಲ್ಲ ಬೊಬ್ಬೆ ಬಂದಬಿಟ್ಟು ಫುಲ್ಲು ಹೆಂಗೆ ಅಂತಂದ್ರೆ ಫುಲ್ ರೆಡ್ಕ್ ಆಗ್ಬಿಟ್ಟು ಕೀಿವ ಎಲ್ಲ ಆಗ್ಬಿಟ್ಟಿತ್ತು ಕಾಲಲ್ಲಿ ಹ ಹಾ ನೆಕ್ಸ್ಟ್ ದಿನ ಕಲ್ಲ ಗೌರಿ ಹಬ್ಬದ ತರ್ಬೇಕಲ್ಲಾ
ಹಾ ಹ್ಮ ಅಲ್ಲಲ್ಲ ಇಲ್ಲಿಗೆ ಬಂಡಳಿಗೆ
ಬಂಡಳಿಗ ಆಗ ಹೋಗ್ತಾರೆ ಓಸತಿ ನಾ್ಂಗೆ ಪ್ಲಾನ್ ಮಾಡಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ ನಾ ನಮ್ಮ ಅಮ್ಮ ಅಕ್ಕ ಕಾಣವಚ್ಚಿ ನಾಲ್ಕ್ ಜನ ಹೋಗೋಣ ಅಂತ ಅನ್ಕೊಂಡಿದ್ವಿ ಏನ ಆಾಗೋಯ್ತು ಫುಲ್ಲ ನನ್ ಕಾಲೆಲ್ಲ ಫು ಬೊಬ್ಬ ಬೊಬ್ಬ ಬಂದಬಿಡ್ಟ್ಟು ಬಿಸಿಲ ನಡದಬಿಟ್ಟುನಲ್ಲ
ಅಂದ್ರೆ ನೀವು ಇಲ್ಲಿಂದ ದೂರ ಇಲ್ಲಿ ತಕೊ ಬರ್ಬೇಕಲ್ಲ ಏನೋ ಹಳ್ಳದಿಂದ
ದೇವಸ್ಥಾನ ಮಾರಿಗೂಡ ಇಿಂದ ತರ್ಪ ಹ ನಮ್ಮ ಅಪ್ಪ ಚೆನ್ನಾಗ್ ಬೈತು ಯಾರ ಏನಾರ ಮಾಡ್ಕೊಳ್ಳಿ ನಾನ್ ತರಲ್ಲ ಬರಸತ್ತ ಅಂತ ಅಂದಬು ನಾವ್ ಅಪ್ಪನೇ ಮಾಡಿದ್ದು ಹೇಳ್ಬೇಕು ಪ್ಪ ಅಂದ್ರೆ ನಮ್ಮಪ್ಪ ಇವರು ನಮ್ಮ ಅಕ್ಕ ಮತ್ತೆ ನಮ್ಮ ಅಜ್ಜಿ ಇಬ್ರು ಹೋಗಿದ್ರು ನಾನು ಅವ್ರ ಹಿಂದೆ ಸ್ನಾನ ಮಾಡ್ ು ನು ಓಡ್ಬಿಟ್ಟೆ ನಿ ಬೈತಾರಲ್ಲಾ ಅನ್ಬಿಟ್ಟು ನನ್ಗ್ ಬರೋ ವರ್ಷಲ್ ಕಾಲೆಲ್ಲ ಫುಲ್ಲ
ಏನ್ ಗೊತ್ತಾ ಎಲ್ ಎಲ್ಲಾ ಇದಾಗಿರುತ್ತೆ ನಡೆಯಕ್ ಆೋಗಲ್ಲ ಆಮೇಲೆ ನಮ್ದೇನ್ ಗೊತ್ತಾ ಮನೆ ಎತ್ರಾನೇ ಮನೆ ಪಕ್ತಲೆೇ ಒಂದ ಹತ್ತು ಈಗಐದ್ ನಿಮಿಷ ನೆಕೆ ಎರಡ್ ನಿಮಿ ಇಲ್ಲ ಎತ್ಕೊಬು
ಹ್ಮ್ ನಮ್ಮ ಅಪ್ಪ ಅಮೇಲೆ ಎಲ್ಲಾ ಬಯ ಕಕೊಂಡು ರೋಡ್ದಕ್ಕೂ ಗೆವ್ರು ಅಲ್ಲಿನ ತನ್ ಮಾಡುವಂತ ಅಂದ ಇಲ್ಲಿಂದ ತಂದ ಮಾಡ ಒಂದಯ್ತಾ ನಾನ್ ಮಾಡಲ್ಲ ನಾನು ಇಲ್ಲೇನು ಇಕತೀನಿ ಭುತನ್ ಬುಟೋ ಹ ಆಮೇಲೆ ಏನ್ ಗೊತ್ತಾ ನಮ್ಮಜ್ಜಿಗೆ ಬರ್ತಾ ಬರ್ತಾನೆ ದೇವ್ರು ಬಂದ್ಬಿಡ್ತ ತ ಮ ಚಗ ನಮ್ಮ್ ಅಜ್ಜಿ ಜೊತೆ ಬರಕ್ಕಾಗಲ್ಲ ಬರ್ಬೇಕಾದ್ರೆ ನನ್ ಗೊತ್ತು ಈ ಸತಿ ಯಾಕ ಕೋದ್ನು ಇಂಗನ್ ಯಾವತ್ತು ಹೋಗ್ಬಾರ್ದು ನನ್ನ ಒಂದ
ಹ್ಮ ಯಾವ್ದೂ ಇತ್ತಾನೆ ಬರದು ನಿಮ್ಮ್ ಅಜ್ಜಿ ಮೇಲೆ ರಾಕಸಮ್ಮ
ನಾವ್ ಬರ್ಬೇಕ
ನಮ್ಮ್ ಮನೆ ಫಂಕ್ಷನ್ಗೆ ನಿಮ್ಮ್ ಅಜ್ಜಿ ಬಂದವ್ರ ನಿ ನಿಮ್ಮ ಅಜ್ಜಿ ಬಂದ್ರ ಕೇಳ್ಕ ಇಲ್ಲಿ ಬಂದ್ಬಿಟ್ಟ ಅವ್ರ ಮೇಲ್ ಬಂದ್ಬಿಟ್ಟ ಐತೆ ುಲ್ಲು ಇದ್ ಮಾಡ್ತಾರೆ ನಾನ್ ಮೇ ಮೇಲೆ ವೀಡಿಯೋ ಮಾಡ್ತಾ ಅವರೆಲ್ಲ ಫುಲ್ಲು ಕಣ್ಣಲಿ ಹಿಂಗ್ ನೋಡ್ಬಿಟ್ಟು ನೋಡ್ಬಿಟ್ಟು ನಾ ಅಲ್ಲೇ ಮೀಟರಾಪು ನನ್ಗೆ
ಹ್ಮ್ ಆಗ ಏನ್ ಮಾಡದು ಕಣಾವು ಎಂತ ಡಾಕ್ಟರ್ ಗ ನಾನ್ ಎದ್ರಕೊಂಡ ನಮ್ಮತ್ತೆ ಮನೆಗ್ ಹೋಗ್ಬಿಟ್ಟಿದೆ ನಾನ್ ಬರಲ್ಲ ನಾನ್ ಆ ಮನೆಗ್ ಹೋಗಲ್ಲ ನಾನು ಮನೆಯವ್ರಗೆಲ್ಲಾ ದೇವರ್ ಬತ್ತದೆ ಅಲ್ಲಿ ಬನಿಯನ್ ಗಿನಿಯನ್ ಎಲ್ಲಾ ಉಚ್ಚಿ ಕೊಡಲ್ವ ನನಗ ನಮ್ಮ ಅಜ್ಜಿಗೂ ಬತ್ತದೆ ನಮ್ ತಾತುಂಗು ಬತ್ತದೆ ನಮ್ಮ ಅಜ್ಜಿ ಬಂದ್ರೆ ನಮ್ಮ ಅಜ್ಜಿ ಏನಂತ ಅಂತೂ ಎದರು ಹೆದ್ರುಕೋಬೇಡ ನಾವ ಎದ್ರಕೋತೀವಿ ಅಂತ ಗೊತ್ತ ಅವ್ರ್ಗೆ ನಾ ನಮ್ಮಜ್ಜಿಗೆ ಹೇದುರ್ಕೊಬೇಡ ಹೇದುರ್ಕೊಬೇಡ ಹೇಳುತ್ತೆ ದೇವ್ರ ಬಂದಾಗ ನಮ ತಾತಾ ಆ ಥರ ಹೇಳಲ್ವಲ್ಲಾ ಹುಷ್ ಅಂದಬಿಟ್ ಜೋರಾಗ್ ಕಿರ್ಚ್ ಬಿಡುತ್ತೆ ಓಯ್ ಅಂತ ಅಂಬಿಡುತ್ತೆ ಎಪ್ಪ ಎಷ್ಟು ಹ್ಮ್ ಬಯ ಆಗ್ಬಿಟ್ರೆ ಏನು ನಮ್ಮತ್ತೆ ಮನೆಗ್ ಹೋಗ್ಬಿಡ್ತಿದ್ವಿ ನಾವ್ ಮೊದಲು ಈಗ ಹ ಹ ಅಂತ ಅನ್ಬಿಟ್ಟು
ಈಗ ನಮ್ಮ ಅಪ್ಪನ್ ಮೇಲೆ ನಮ್ಮ ಅಪ್ಪನ್ ಮೇಲೆ ಹೆವಿ ಬರುತ್ತೆ ಹ್ಮ್ ನಮ್ಮ ಅಪ್ಪನ್ ಮೇಲೆ ಇದು ಬಂದಾಡಿದ್ ಬರೋದು ಬೀರೆಶ್ವರ ಅದೊಂದ ಬರುತ್ತೆ ಬೆಟ್ಟಳ್ಳಿ ಮಾರಮ್ಮ ಒಂದ ಬರುತ್ತೆ
ಹ್ಮ್ ನಾವು ರಾಕಾಶಿ ದೇವ್ರಗೆ ಹೋಗ ಇಲ್ಲ ಎಲ್ಲ ಐತೆ ಅಂತಾನೆ ಗೊತ್ತ ಗೊತ್ತಿಲ್ಲ ನಮ್ಗೆ
ನೀವು ಹೊಗೆಇಲ್ವಾ ಇದುವರೆಗುವೇ ಎ ಅಲ್ ಚೆನ್ನಾಗೈತೆ ಪ್ಲೇಸ್ ತೊ
ಹ್ಮ್ ಗೊತ್ತೇ ಇಲ್ಲ ನ್ ನೋಡ್ ನಮ್ ಅಜ್ಜಿಗೆ ಹೇಳದ್ರೆ ಅಯ್ಯ ಯಾವ್ದ್ ಸಂಗಡ ಇರ್ಬೇಕು ಜೊತೆಗ್ ಹೋಗ ಎ ಒಬ್ರೊಬ್ರ್ಗೆ ಬ್ಲೂಕಾಯ್ತಾ ಅಂತದೆ.
ಇಲ್ಲ ಯಾವಾಗ್ಲೂ ನಾವು ಹೋಗಿದ್ದಕ್ಕೆಬಂದಿತ್ತು ಅಜ್ಜಿನುವೆ.
ಹ್ಮ್.
ನಾವು ಅಂದ್ರೆ ಇಲ್ಲೆಲ್ಲಾ ಹೋಗ್ತಿರ್ತೀವಿ.
ಹೌದಾ ಅದೇ ಟೆಂಪೋ ಗಿಂಪೋ ಲಾರಿ ಹತ್ರ ಮಾಡ್ತಾರಂತಲ್ಲ ಹಾ. ಅದೇ ನಾಗು ಚಿಕ್ಕಪ್ಪನ್ ಮದ್ವೆ ಆಗ. ಹೋಗಿದ್ರು ಅಂತ ಏನೋ ಹೇಳ್ತಾ ಇದಲ್ಲಾ.
ಹಾ ಹೌದು ಮದ್ವೆ ಆದ್ಮೇಲೆ ಹೋಗಿದ್ದೇ ನಾನು.
ಹ್ಮ ಅದೇ ನಮ್ಮ ಅಜ್ಜಿನ ಹೋಗಿ ತೋ ಏನೋ ಗೊತ್ತಿಲ್ಲ ಹಂಗಂತಿತ್ತು.
ಈ ಇಲ್ಲಿಗ್ ಕರ್ಕೋಗಿದ್ ತಾತ ಬಂದಿತ್ತು ಇಲ್ಲಿಗೆ ಮುತ್ತತ್ತಿಗೆ ಹೋಗಿದ್ವಲ್ಲಾ
ಹೌದಾ ಆದ್ರೆ ನಮ್ ತಾತ ಇರ್ಬೇ ಚೆನ್ನಾಗಿರೋದು
ನಿಮ್ ತಾ ನಾವು ಸಾಂಗ್ ಹಾಕ್ಕೊಂಡುಎಲ್ಲ ಇದ್ ಮಾಡ್ತಿದ್ದ ನಿಮ್ ತಾತ ಫುಲ್ ರೆಗ್ ಬಿಡೋರು
ಬೋಯ್ಯದ್ ನಮ್ಮ ಮನೇಲಿ ಏನ್ ಅನ್ನೋರು ಗೊತ್ತಾ ಯಾರದು ಬೆಂಗಳೂರಿಂದಬಂದಿರೋ ಹ ಏನ್ ಅನ್ನೋದು ಗೊತ್ತಾತಾ ಹಿಂಗೆ ನಾವ್ ಏ ಕುಳಿತಿದ್ರೆ ಹೆಣ್ಮಕ್ಲೋರು ಹೆಣ್ಮಕ್ಳವ್ರು ಹಾ ಚೆನ್ನಾಗಿ ಬಯ್ಯೋದು ನನಗ ಕೋಪ ಬಂದುಬಿಡುತ್ತಿತ್ತಲ್ಲ ನಾನೇನು ಅನ್ವಾನಿ ಹೆಂಗ ನಿನಾ ಗ ಯಾವಾಗ್ಲೂ ಬೈತನೆ ಕಣೋ ಹೋಗು ಸುಮ್ಮನೆ ಮಂದಗೆಲ್ಲ ಸಿಡಿ ಸಿಡಿ ಅಂತನಾ ನಾನ್ ಬರಲ್ಲ ಅಂದೆ ನಮ್ಮಜ್ಜಿ ಚೆನ್ನಾಗಿ ನೋಡವು ನಮ್ಮಜ್ಜಿ ನಮ್ ತಾತನ ಮೇಲೆ ಜಗಳ ಮಾಡಕ್ಕೆ ನಮ್ಮಜ್ಜಿ ಹಾ ಹೈಕ್ಳು ಬಂದಾಗ ಯಾಕ್ ಹಿಂಗ ಆಡ್ದೆ ಅವೆಲ್ಲ ಬೇಜಾರ ಮಾಡ್ಕೊಂತಾವಲ್ಲ ಎಲ್ಲಾ ಊರ್ಗೋಯ್ತೀನಿ ಅಂತ ಬ್ಯಾಗ್ ಹಿಡ್ಕೊಂಡು ನಿಂತಾವಲ್ಲ ಅನ್ಕಂಡು ಒಂದ್ ಸತಿ ಹಿಂಗೆ ಜಗಳ ಮಾಡ್ಕಂಬಿಟ್ಟುನಾನು ನಮ್ಮ ಮಾವೋರು ಮನೆಗೆ ಹೋಯ್ತೀನಿ ಅಜ್ಜಿಪುರ ನಿ ನಾನು ಅಜಿಪುರ್ಕ್ಕೆ ಹೋಗ್ತೀನಿ ಅಂತ ನಿಂತ್ ಬಿಟ್ಟಿದ್ದೆ ನಾನು. ಏನಾರು ಮಾಡದ್ರೆ ಅವ್ರು ಚಿಕ್ ಚಿಕ್ ಮಕ್ಳು ಇರ್ತಾರಲ್ಲ ಆಗ ನಾವು
ಮುತ್ತತಿ ಮುತ್ತತಿಕ್ ಮುತ್ತತಿ ಕರ್ಕೋಗಿಧೂ ಅವಾಗ್ಲೂ ಅಷ್ಟೆ ನಾನು ಸಾಂಗ್ ಹಾಕೊಂಡಿದ್ದೆ ನಿಮ್ಮ ತಾತ ಬೈದ್ಬಿಟ್ರು ತತ ಈಗಿನ ಈಗಿನ ಜನ್ರೇಷನ್ ಹಿಂಗೆ ತಾತ.
ಹ್ಮ ಹ್ಮ್ ಕೇಳದೆ ಹ್ಮ್ ಹ್ಮ್ ನಮ್ ತಾತ ಏರ್ ಯಾವ್ದದು ದೇವ್ರಾಡ ಹಾಕಂಗಿದ್ರ ಕಾ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ್ ತಗಂಡ್ ತಂದಿದರೆ ಅಲ್ಲ ನನ್ ಮಗನ್ ಉದ್ದಾರ ಮಾಡಕ್ಕೆ ನೀವು ಹೋಸಿ ಬೈತಾರಲ ನಮಗೆ ನಮ್ ತಾ ನಿಂದೆಷ್ಟು ಅವಳ್ದ ಎಷ್ಟು ಮೊಬೈಲು ಹ ನಿಂದೆಷ್ಟು ಅವಳ್ದ ಎಷ್ಟು. ಎಷ್ಟು ಮೊಬೈಲ್ ಅವ್ರದ ಹದ್ನೈದು ಸಾವರ ನಂದ್ ಹದ್ೈದು ಸಾವಿರ ಅಂದ್ರೆ ಎಷ್ಟ ಆಯ್ತು ಒಲ್ಗ್ ಲೆಕ್ಕ ಹಾಕೋ ಇಪ್ಪತ್ತೈ್ ಸಾವಿರ ಇಪ್ಪತ್ತೈ್ ಸಾವಿರ ನನ್ ಕೈಯಸ್ ತಗೊ ಬಂದ್ ಕೊಟ್ಟಿದ್ರೆ. ಇಷ್ಟತ್ಕ್ಕೆ ನೀವು. ಎಷ್ಟ ಅಬ್ದು ತಮ್ಮನ. ಹ್ಮ್ ಒಂದೇವರು ಆಡ್ಬ. ಬರಲ್ಲಾ. ಏನ್ ಕುಣಿಯದ್ ಮತ ಚಂದಾಗ ಬತೇಪ್ಪಾ ಕುಣಿಯದ್ ಮತ್ರ ಚಂದಾಗ ಬತ್ತೇನಪ್ಪನರು ಯಾವಾಗ ಹ್ಮ. ಸಿಕ್ಕಾಪಟ್ಟೆ ಗಯರು. ಸರಿಯಕ ಆಯ್ತು ಹ ಹಾ ಬಾಯ್.
ಹ
ಹೌ ಹ. ಹಲೋ ಹಲೋ.